ಕೇಳಸ್ತಿದೆ
ಕೇಳಸ್ತಿಲ್ವ
ಹಾ ಅವಾಗ್ಲೇ ಕೇಳಿಸ್ತಿರ್ಲಾ ಈ ಕೇಳಿಸುತ್ತಿದೆ
ಹ್ಮ್ ಊಟ ಮಾಡ್ದಾ
ಹ್ಮ್ ಮಾಡ್್ದ ನಿಮ್ದಾಯ್ತು
ತಿಂದ ಇಲ್ಲ ಈ ತಿಂತ್ದನು ನೋಡಿ ನಿನ್ನ ಫೇವ್ರೇಟ್ ಸಾಂಬಾರು ಹ್ಮ್ ಅದಕ್ಕೆ ಕಾಲ್ ಮಾಡಿದೆ ಸೊಪ್ಪು ಸಾಂಬಾರು
ಹ್ಮ್
ಮಸಪ್ಪು
ಹ್ಮ್ ಹ್ಮ್
ಏನ ಮಾಡಕಿದಿದ್ದಾರೆ ಇದ ಉಪ್ಪು ಇಲ್ಲ ಸರಿಯಾಗಿ ಗುಳಿ ಇಲ್ಲ ಖಾರ ಇಲ್ಲ ಒಂಚೂರಿ ಏನ ಬೇಡ ಹಾಕಿ ಹ್ಮ್ ಮೇಲ್ ಮೇಲೆ ಸೊಪ್ಪಂಗ ಕಟ್ಟ ಮಾಡಿ ಹಾಕಿದಿದ್ದಾರೆ ಮತ್ತೆ ನೀನ್ ತಿಂದೋ ಇಲ್ವಾ
ತಿಂದೆ
ಏನ್ಂತಿಂದೆ
ಅನ್ನ ಸಾರು
ಅನ್ನ ಸಾರು ಹಂಗ ಬೇರೆ ಮಾಡ್ದ ಸಾಂಬಾರ್ ನೀನು
ಇಲ್ಲ ರಸಮ್ಮ ಆಯತಲ್ಲ ಅದೇ ತಿಂದೆ
ಮೊಸರು ತಗೋಬರ್ಬೇಕು ಅಂತಿದ್ದೆ
ಹ್ಮ್
ತರ್ಲಿಲ್ಲವಾ ದೂರನಾ ಅಂಗಡಿ ಅಲ್ಲಿಂದ
ಹತ್ರಾನ ಇಡ್ಲಿಂದ
ಹ್ಮ್
ಹೋಗ್ಲಿಲ್ಲ ತರಕ್ಕೆ ಅದೇ ಅನ್ನ
ಅದೇ ಅನ್ನ ಸಂಂಬಲು ತಿಿಂದಬಿಟಿ
ಹ್ಮ್
ಎಷ್ಟ ಒಂದ್ ಐವತ್ತು ಗ್ರಾಮ್ ತಿಂತಯಾ
ಹ
ಹ್ಮ್
ಗೊ ತ್ತೀರಾ ಎಷ್ಟ ತಿಂತೀನಿ
ಅಷ್ಟೆ ಒಂದ್ ಐವತ್ತಿಂದಿರ್ತಿಯ
ಹ್ಮ್
ಹ್ಮ್್ಮ
ಹ್ಮ ಅಷ್ಟು ತಿಂದೆ ಹ್ಮ್ ಹ್ಮ್
ದ್ರು ನಿಮ್ಮಮ್ಮ
ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರು ನನ್ ಕೂತಿದ್ದೀನಿ ಅಂದೆ ಕೋರ್ಟ್ಗೆ ಹೋಗಿಲ್ವ ಅಂತ ಕೇಳಿದ್ರು ಇವತ್ತು ರಜಾ ಕೊಟ್ಟಿದ್ದಾರೆ ಅನ್ ಅಂತ ಹೇಳ್ತೆ
ಹ್ಮ್
ಏನ್ ಅಡಗೆ ಅಂತೆಲ್ಲ ಕೇಳ್ತಾ ಇದ್ರು
ಹ್ಮ್
ಹ್ಮ್ ನಾನು ಮಾತಾಡ್ದ
ಅವ್ರೇನ್ ಮಾಡ್ತವ್ರಂತೆ
ಅವರು ಕೂತವ್ರೆ
ಉತ್ಕೊಂಡ ಅವ್ರೇ
ಹ್ಮ
ತಿಂಡಿಯಲ್ಲ ಮಾಡಿ ತಿಂದು ಸ್ನಾನ ಎಲ್ಲ ಮಾಡ್ ಕೊಂಡು
ಹ್ಮ
ನಿನ್ ತಮ್ಮಂಗು ಕ್ಲಾಸಿಲ್ವಾ ಇವಾಗ
ಆ ಹೂ ಈ ಇದು ಮಂಡೇ ಸ್ಟಾರ್ಟ್ ಆಗಿದೆ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫಿಫತ್ಗೆ ಸ್ಟಾರ್ಟ್ ಆಗಿದೆ ಹಾ
ಮತ್ತೆ ಇ ಇವತ್ತ ಇರುತ್ತಲ್ಲ ಅರ್ಧ ದಿನ ಹ್ಮ್
ಆ ಮಾಮ್ ಟ್ವೆಂಟಿ ಫಿಫ್ತ್ ಹ ಅವ್ನು ಹೋಗಿದ್ದಾನೆ
ಏನ್ ಕೆಲ್ಸ ಮಾಡ್ತಿದೀಯ ನೀನಲ್ಲಿ
ಒ ಯಾವ್ದ ಕಾಲ್ ಬರ್ತೈತ್ ಅದೇ ನೋಡ್ತಾ ಇದ್ದೆ
ಕಾಲು ಬರ್ತಾ ಇತ್ ಇತ್ತಾ ಮಧ್ಯದಲ್ಲಿ ಅಟೆಂಡ್ ಮಾಡ್ಬೇಡ ಸುಮ್ನೆಾರ ಮದದಲ್ಲಿ ಏನು ಮಾಡ್ಬೇಡ ನೀನು ನಾನೇ ಕಾಲ್ ಕಟ್ ಮಾಡ್ದಾಗ ಅಟೆಂಡ್ ಮಾಡಿವಂತೆ
ಹ್ಮ್
ಯಾರ್ ನಿಮ್ ಮನೆ ಕಡೆಯಿಂದನ
ಇಲ್ಲ ಯಾವ್ದ ಹಾಗ ಕಾಲ್ ಬರ್ತೈತೆ
ನಿನ್ನಂಬರ್ದ
ಯಾವ್ದೋ ಕಾಲ್ ಬಂತ್ ಹ್ಮ್ ನನ್ನಂಬರ್ಗೆ ಇದು ಸಾಮಾನ್ಯ ಕರೆ ಅದು
ತಡೀರಿ ತಡೀರಿ ಪರವಾಗಿಲ್ಲ ಒಂದ ಕಳಿ ಒಂದ್ ಸ್ವಲ್ಪ ಆತ ಹ್ಮ್ ತಡರಿ ಒಂದ್ ಸ್ವಲ್ಪ ತಿರಿ ನಾನು ಇಲ್ಲ ಏನೋ ಹೇಳ್ತಾ ಇದೀನಿ ಅಂತ ಹ್ಮ ನಿನ್ಗೆ ಬಿಳಿಯನ್ನ ಸೊಪ್ಪಿನ ನೋಡಿದ ತಕ್ಷಣ ನೀನೇನ್ ಆಯ್ತ ಇದಕ್ಕೆ ಕಾಲ್ ಮಿ ಹೇಳ್ಬೇಕು ಅನಿಸ್ತು
ಹ ಹ್ಮ
ಅದ ಹೆಂಗ ತಿಂತಿಯಾ ನಂಗ್ ಒಂದ್ಸಲಿ ತಿನ್ನೋಷ್ಟದ್ಗೆ ಬೇರೆ ಬೇಜಾರು ಅನ್ಸುತ್ತೆ ಈ ಸಾಂಬಾರ ಹ್ಮ
ನಾನ್ ಹಂಗೇನಿಲ್ಲ ಚಂತಾ ಇರ್ತೀನಿ
ಅನ್ನ ಸಾಂಬಾರ ಅನ್ನ ಸಾಂಬಾರ ನಿಂಗ ಅನ್ನ ಸಾಂಬಾರ ಅಂತಾನೆ ಹೆಸರಿ ಪ್ಪೆ ಕತ್ತ
ಹ
ಹಾ ಅದಕ್ಕೆ ಏ ಇಂದಾನೆ ಹೆಸರಿ ಕಿರೋದು ಮೋಸ್ಟ್ಲಿ ಗೆ ಅಲ್ವಾ ಅಕ್ಷರ ಬರ್ನ ಅ ಅಕ್ಷರ ಇಿಂದಾನೇ ಕ್ಕಿದಿದ್ದಾರೆ ಅದಕ್ಕೆ ಎಲ್ಲಾ ಸರ ನಿಂಗ ಇಷ್ಟ
ಹ್ಮ್ ಅನ್ನ ಸಂಭರಿಷ್ಟ ಹ
ಹ್ಮ್ ಹಬ್ಬದಲ್ಲಿ ಅಡಿಗೆ ಏನ್ ಎಲ್ಲಾ ನೀವೇ ಮಾಡ್ತೀರಾ ನಿಮ್ಮಮ್ಮಗೆ ಏನಾದ್ರು ಸಹಾಯ ಮಾಡ್ತೀರಾ
ಹ್ಮ್ ಸಹಾಯ ಮಾಡ್ತೇವಿ
ಹ್ಮ್ ಅದೇ ಮತ್ತ ನೀನ್ ಮಾಡ್ತೀಯಾ ನಿಮ್ ತಂಗಿ ಹೆಂಗೋ ನಂಗ್ ಗೊತ್ತಿಲ್ಲಾ
ಹ್ಮ ಅವಳ ಸ್ವಲ್ಪ ಕಡಿಮೆ ಕೆಲ್ಸ ಮಾಡೋದು.
ಹ್ಮ ನೀನ್ ಜಾಸ್ತಿ ಮಾಡ್ತೀಯಾ. ನಿಮ್ಮ ತಮ್ಮ
ಅವನು ಅವನು ಅಷ್ಟಿಲ್ಲ ಹ್ಮ ಅದು ಮಾಡ್ತಾನೆ ಅಂಗಡಿ ಹೋಗ್ಬರೋದೆಲ್ಲಾ ಮಾಡ್ತಾನೆ ಹ್ಮ. ಹೌದು
ಪಾಪ ನಿಮ್ಮ ಅಮ್ಮನೇ ಜಾಸ್ತಿ ಕೆಲ್ಸ ಮಾಡ್ಬೇಕಲ್ಲಾ.
ಹ್ಮ ಹೌದು
ಈಗ ಹೊಲ್ದಲ್ ಕೆಲ್ಸ ಮಾಡಕ್ ಹೋಗ್ತತ್ತಲ್ಲ ನಿಮ್ಮಮ್ಮ. ಅವಾಗ ನೀನು ರಾತ್ ಇವಾಗ ನೀವೇನು ಅಡ್ಗೆ ಮಾಡಲ್ಲ ನಿಮ್ಮಮ್ಮನೇ ಬಂದ್ ಮಾಡ್ಬೇಕಾ.
ಅಂದ್ರೆ ಬೆಳಗ್ಗೆನೆ ಸಾಂಬಾರ ಮಾಡ್ಬಿಟ್ಟಿರ್ತಾರಲ್ಲಾ.
ಹ್ಮ
ತ ರಾತ್ರಿ ತನಕಾ
ಹ್ಮ ರೈಸ್ ನೀವೇ ಮಾಡ್ತೀರಾ ಅನ್ನ ಮಾಡ್ತೀರಾ ಅಲ್ವಾ ನೀವು ಮಾಡ್ತೀರಾ ನಿಮ್ಮಮ್ಮ ಬಂದು ಮಾಡಬೇಕೊ.
ನಾವೇ ಇಡ್ತೀವಿ ರೈಸ್ಗೆ.
ಹ್ಮ ಮಾಡಕ್ ಬರುತ್ತಾ. ಹ್ಮ ಪಾಪಾ ಅವಲ್ ಅವರು ಕೆಲ್ಸ ಮಾಡಿ ಬಂದಿರ್ತಾರಲ್ಲ. ಸಂಜೆ ಮುದ್ದೆ ಮಾಡ್ಬೇಕು ಅಂದ್ರೆ ನಿನ್ಗ್ ಬರಲ್ವಲ್ಲ.
ಹ್ಮ್ ಮತ್ತೆ ಹ್ಮ್ ಹೌದು ಅವರು ಡೈಲಿ ಮುದ್ದೆ ತಿಂತಾರೆ.
ದ್ರೆ ಅವಾಗ ಹ್ಮ ನಾನ ಒಂದ್ಸಲ ನೋಡ್ದೆ ತಿಂತಿದ್ರು ನಾನ್ ತಿನ್ನಲ್ಲ ಮೇಡಮ್ ಅವರೇ ಬರೀ ಮುದ್ದೆ ಅಷ್ಟೇ ತಿನ್ನೋದ ನಾನು ಅನ್ನ ಕಡಮೆನೇ ತಿನ್ನೋದು ಅಂತ ಹೇಳಿದರು. ಒಂದ್ಸಲ ಸಿಕ್ಕಿದ್ರು. ಹಾಹ
ಹ ಅಪ್ಪ ಮನೆನ್ ಡೈಲಿ ಮುದ್ದೇನೆ ತಿನ್ನೋದು.
ಹ್ ಮತ್ತು ನಿಮ್ಮಪ್ಪಗೆ ಮುದ್ದೆ ಮಾಡಬೇಕಲ್ವಾ ನಿಮ್ಮಮ್ಮನ ಏನಾದರೂ ಹುಷಾರಿಲ್ಲ ಆ ಥರ ಹೊಲ್ದತ್ರ ಹೋಗಿ ಬಂದಾಗ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಡಮ್ಮ ಅಂತ ನಿಮ್ಮಪ್ಪ ಹೇಳಲ್ಲ ನಿನಗೆ
ಹೇಳ್ತಾರೆ ಅವಾಗೆಲ್ಲ ಅಪ್ಪ ತಿಂತಾರೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತ ತಾರೆ ಒಂದ್ ಟೈಮ
ಅಲ್ಲ ನೀನೊಂದ್ಸಲಿ ಮಾಡೋದಕ ನೋಡು ಬರುತ್ತಾ ಮಾಡಕ್ಕೆ
ಹ ಬರಲ್ಲ ಕಷ್ಟ ಆಗುತ್ತೆ ಅದನ ಹ್ಮ
ನಾನು ಹೇಳ್ಕೊಡ್ಲಾ ಹೆಂಗ್ ಮಾಡೋದಂತ ಒಂದ್ಸಲ ನೀನೇ ಮಾಡು ಇಲ್ಲೇ ಮಾಡು ನಿಮ್ಮ ಆಂಟಿ ಮನೆಯಲ್ಲಿ ನೀನ್ ತಿನ್ನಲ್ವಲ್ಲ ಮಾಡೋ ವೇಸ್ಟೇನ ಹ
ತಿಂತೀನಿ
ಎಷ್ಟ್ ತಿಂತೀಯಾ ಒಂದ್ ಸ್ವಲ್ಪ
ಹ್ಮ ಒಂದ್ ಸ್ವಲ್ಪ
ಒಂದ ಸಲಿ ನೀನೇ ಮಾಡು ಕಲ್ತ್ಕೋ ಕಲ್ತ್ಕೋಬೇಕು ಎಲ್ಲವೂ ಕಲತಕೋ ಕೊಂಡ್ರೆನೇ ಚೆನ್ನಾಗಿರೋದು
ಹ್ಮ್ ಹೌದು
ಸ್ವಲ್ಪ ಕಲ್ತ್ಕೋ ಹೆಂಗ್ ಕಲ್ತ್ಕೋತಿಯಾ ನಿಮ್ಮ ಅಮ್ಮ ಮಾಡ್ತಾ ಇರ್ತಾರಲ್ಲಾ ಅವಾಗ್ ನೋಡು ನೀನ್ ಅವರ ಮಾಡೋದನ್ನ ನೋಡ್ ಅಷ್ಟೇ ಅವರ್ನೆನ ಕೇಳಬೇಡ ಬೇಡ ಹೆಂಗೆ ಮಾಡಬೇಕು ಅಂತ ನಾನೇನ್ ನಮ್ಮಮ್ಮ ನನ್ಗೇನ್ ಕಲ್ಸಿದಾರೇನು ನಮ್ಮಮ್ಮ ಏನು ಕಲ್ಸಿಲ್ಲ ನಂಗೆ
ಹಾ
ಬರಿ ನಮ್ಗ ಓದ್ಸೋದಕ್ಕೆ ದುಡ್ಕೊಂಡ ದುಡ್ಕೊಂಡ ಬರೋದಕ್ಕೆ ಅವ್ರಿಗೆ ಟೈಮ್ ಸಿಗ್ತಾ ಇರಲಿಲ್ಲ ಅವರೆಲ್ಲ ಬರೀ ಬೆಳಿಗ್ಗೆ ಆರುಗಂಟೆ ಐದುವರೆಗೆ ಓಡೋಗ್ಬಿಡೋರು ಅವಾಗ ಹೋದ್ರೆ ಸಂಜೆ ಎಂಟ ಗಂಟೆ ಆಗೋದು ನಮ್ಮಮ್ಮ ಎಂಟ ಗಂಟೆ ಒಂದೊಂದ್ಸಲಿ ಒಂಬತ್ತು ಗಂಟೆ ಹ್ಮ್ ಜೊತಲ್ಲಿ ಬಂದ್ರೆ
ಹ್ಮ
ಅದಕ್ಕೆ ನಾನ್ ಏನ್ ಮಾಡಿದ್ದಿನಿ ಗೊತ್ತಾ?
ಹ
ನಾಲ್ಕನೇ ಕ್ಲಾಸೊ ಐದನೇ ಕ್ಲಾಸೊ ಆವಾಗ್ಲೇ ಅಡ್ಗೆ ಮಾಡೋದು ಕಲ್ತ್ಕೊಂಡಿದ್ದನಿ ಹಃ ಹಃ ಹ ಯಾ ಹೌದು ಮತ್ತೆ ಇಲ್ಲಾಂದ್ರೆ ನಮ್ಮಮ್ಮ ಒಂದೇ ನಮ್ಮಮ್ಮ ಬರೋವರ್ಗೂ ನಾವುಕ ಹಂಗೆ ಹಸೂಕೊಂಡಿರಕ್ಕಾಗುತ್ತಾ ನಾ ಅವಾಗಿಂದಾನೂ ಅನ್ನ ತಿಂತಾ ಇರರ್ಲಿಲ್ಲ ಇವಾಗೂ ಅನ್ನ ತಿನ್ನಲ್ಲ ಜಾಸ್ತಿ ಅನ್ನ ಅಂದೆ ಆಗಲ್ಲ ಹ್ಮ್ ಯಾವಾಗೋ ಒಂದೊಂದು ಸರಿ ಮಾಡ್ತೀವಿ ಅಷ್ಟೇ ನಮ್ಮನೆಯಲ್ಲಿ ನೈಟು ನಮ್ಮಪ್ಪ ಮುದ್ದೆನೇ ಊಟ ಮಾಡೋದು ನಮ್ಮಮ್ಮಂಗೂ ಅಷ್ಟೆ ಮುದ್ದೆನೇ ಇರಬೇಕು ಅನ್ನ ಅಂದ್ರೆ ಅವಳ್ ತ್ತಿನ್ನಲ್ಲ ಯಾವಾಗಾದ್ರೂ ಯಾರಾದ್ರರು ಮಾಡಕ್ಕ ಆಗಲ್ಲ ಅಂದ್ರೆ ಹುಷಾರ ಇಲ್ಲ ಅಂದ್ರ ಅವಾಗ ಮಾತ್ರ ಮಾಡ್ತಾರೆ ಅಷ್ಟೇ ನಮ್ಮನೆಯಲ್ಲಿ ಯಾವಾಗು ಮುದ್ದೇನೆ ಮಾಡೋದು ಮೊದ್ನೇ ಸಲ ಯಾವಾಗ ನಾಕನೇ ಕ್ಲಾಸ್ ಲಾಸ್ಟ್ ಅನ್ಕೋತೀನಿ ಒಂದು ಲಾಸ್ಟ ಅಲ್ಲಿ ನಾಲ್ಕನೇ ಕ್ಲಾಸು ಇಲ್ಲ ಐದನೇ ಕ್ಲಸ್ು ಮರ್ತೋಗಿದ್ದೀನಿ ಅವಾಗ ನೋಡ್ಕೊತಿದ್ದೆ ನಮ್ಮಮ್ಮ ಹೆಂಗ್ ಮುದ್ದೆ ಮಾಡ್ತಾರೆ ಅಂತ ಫಸ್ಟ್ ನೀರಿಟ್ಟು ಒಂದ ಸ್ವಲ್ಪ ಪಾತ್ರೆಯಲ್ಲಿ ಅಡ್ತೆ ಹಿಗ ಮಾಡ್ಕ ಒಂಂತರ ಒಂದು ಚೊಂಬಲ್ಲ ಎಂದ್ರಲೋ ಆಗ್ಲೀ ತಾಂಡು ನಾವ ಎಷ್ಟು ಜನ ಊಟ ಮಾಡ್ತವಿ ಎಷ್ಟು ಜನಕ್ಕೆ ಎಷ್ಟು ಊಟ ಮಾಡ್ತಾರೆ ಆ ಥರದ್ದು ಒಂದು ಚುಮ ತಗೊಂಡು ಒಂದು ಅರ್ಧ ನೀರು ತಗೊಂಡು ಅದನ್ನು ಹಿಡಿದಿಟ್ಟು ಚೆನ್ನಾಗಿ ಕುದಿಬೇಕು ಕ್ಕೆಳ್ಸತ ಇದ್ದಾ ಮುದ್ದೆ ಮಾಡೋದ ಹೆಂಗಗೆ ಅಂದ್ರ ಕುದಿದ್ರೆ ಅದಕ್ಕೆ ಆಮೇಲೆ ಸಣ್ಣಕಿ ಅಂತ ಬರ್ತೇತೆ ಹಿಗೆಲ್ಲ ರೇಶ್ಮ ಚೆನ್ನಕ್ಕಿ ಬರ್ತೈತ್ತಲ್ಲ ಬೆಳಿಯದು ಆವಾಗ ಇನ್ನು ಸ್ವಲ್ಪ ಸಣ್ಣಕ್ಕೆ ಬರೋದು ಇವಾಗೆಲ್ಲ ದಪ್ಪ ದಪ್ಪ ಬರುತ್ತೆ ಇಲ್ಲ ಮುದ್ದೆ ಮಾಡೋದಕ್ಕೆ ಸಣ್ಣ ಅಕ್ಕಿ ಅಂತ ಬರುತ್ತೆ ಅದು ನುಚ್ಚಕ್ಕಿನೂ ಅಂತಾರೆ ಅದನ್ನ ಒಂದ್ ಸ್ವಲ್ಪ ತೊಳೆದ್ಬಿಟ್ಟು ಅಂದ್ರೆ ಇವಾಗ ನಾವ ಒಂದ್ ಅರ್ಧ ಚಮ ನೀರ್ ಇಟ್ಟಿದ್ರೆ ಅದ್ರಲ್ಲಿ ಕಾಲ್ ಭಾಗ ಕಾಲ್ ಭಾಗ ಅಹ ಅದು ನುಚ್ಚ ಅಕ್ಕಿನ ಅಥವಾ ಅಕ್ಕಿ ಆದ್ರೆ ಸ್ವಲ್ಪ ನೀರು ನೀರ್ ಜಾಸ್ತಿ ಹಾಕ್ಬೇಕು ಅಕ್ಕಿ ಕಡಿಮೆ ಆಾಕ್ಬೇಕು ಸಣ್ಣಕ್ಕೆ ಆದ್ರೆ ಅದು ಚಿಕ್ಕದಿ ಇರುತ್ತಲ್ವಾ ಅರ್ಧ ಅದಕ್ ಬೇಗ ಬೆಂದ್ಬಿಡುತ್ತೆ ಅದಕ್ ಏನ್ ಮಾಡ್ಬೇಕು ನೀರು ಕಡಿಮೆ ಇಡ್ಬೇಕು ಇನೊಂದು ಸ್ವಲ್ಪ ಮೀಡಿಯಮ್ಿ ಸ್ವಲ್ಪ ಹಾಕ್ಬೇಕು ಹಾಕ್ಬಿಟ್ಟು ಅದನ್ನ ಒಂದು ಎಷ್ಟು ಅಂದ್ರೆ ಒಂದು ಐವತ್ತು ಒಂದು ಸ್ವಲ್ಪ ಹಿಂಗೆ ಮುಟ್ಕೊಂಡ್ರೆ ಒಂದು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಬೇಕು ಅಲ್ಲಿ ಚೇಯ ಬೆಂದಿದೆ ಅಂತ ಹಿಗೆ ನಾವು ಕೈಯ್ಯಲ್ಲಿ ಹಿಂಗೆ ಎತ್ಕೊಂಡು ಒಂದು ಹಗ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಸೊ ಅದಕ್ಕೆ ಹ್ಮ ಆಮೇಲೆ ಮೊದ್ಲನೇ ಸಲ ಫಸ್ಟ್ ಸ್ವಲ್ಪೇ ಸ್ವಲ್ಪ ಹಾಕ್ಬೇಕು ಹಸಿಟ್ಟು ಸ್ವಲ್ಪ ಹಾಕಿ ಒಂದ ಸ್ವಲ್ಪ ಉಪ್ಪ ಕ್ಕು ಬರ್ಬೇಕು ಅದ್ರ ಮೇಲೆ ಪ್ಲೇಟ್ ಮುಚ್ಚ ಬ ಬಿಟ್ರೆ ಉಕ್ಕು ಬರುತ್ತೆ ಒಂದ್ ಸ್ವಲ್ಪ ಎಣೆ ಗಟ್ಟಿ ಆಗ್ಬಿಡುತ್ತಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದ್ ಮೂರ್ ಸಲ ಆಗ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಆಸಿಡನ್ನು ತಿರುಗಿಸ್ಬೇಕು ಕೋಲಲ್ಲೇ ಕೆಲಬರು ಕೈ ಅದೇ ಕೈ ಚಮಚ ಬರುತ್ತಲ್ವಾ ಅನ್ನ ಮಾಡೋದು ಅದರಲ್ಲೇ ಹಾಕಿ ತಿರುಗಿಸ್ತಾರೆ ಆದರೆ ಅದು ಅಷ್ಟು ಚೆನ್ನಾಗಿರಲ್ಲ ಕೋಲಲ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಸಾಧನ ತಗೊಂಡು ಒಂದು ಉಕ್ಕು ಅಥವಾ ಎರಡು ಉಕ್ಕು ಬರೋವರೆಗೂ ತಿರ್ ಬ ಬರೋವರೆಗೂ ಕಾದ್ಬಿಟ್ಟು ಆಮೇಲೆ ಪ್ಲೇಟ್ ತಗದ್ಬಿಟ್ಟು ಕೆಡಗಿಡಿಸಕೊಂಡೋ ಇಲ್ಲ ಅಲ್ಲೇ ಒ ಕೈಯಲ್ಲಿಂಗ ಇಡ್ಕೊಂಡು ತಿರ್ಗಿಸಬೇಕು ಕೆಳಗಿಳಸ್ಕೊಂಡು ತಿರ್ಗಸಿದ್ರೆನೆ ಚೆನ್ನಾಗ್ ಕಲಸುತ್ತದೆ ಇಟ್ಟು ಇಲ್ಲ ಅಂದ್ರ ಅ ಅದು ಗಂಟು ಕಟ್ಕೊಂಡಂಬಿರುತ್ತೆ ಅದಕ್ಕೆ ಹಂಗೆ ತಿರುಗ್ಸೋದು ಅದು ಆಮೇಲೆ ಇನ್ನೊಂದ್ಸಲ ಒಲೆ ಮೇಲೆ ಇಡ್ಬೇಕು ಸ್ಟವ್ ಮೇಲೆೇನೋ ಒಲೆ ಮೇಲೆನೋ ಅವಾಗೆಲ್ಲ ಒಲೆ ಅಲ್ವಾ ಇವಾಗಿನಥರ ಸ್ಟವ್ ಒಲೆಲ್ಲ ಇರಲಿಲ್ಲ ಆಲೆ ಸ್ಟವ್ ಮೇಲೆ ಇಟ್ಟು ಚೆನ್ನಾಗ್ ಅದು ಬೇಯಿಸ್ಬೇಕು ಒಂದ್ ಸ್ವಲ್ಪ ಹೆಂಗೆ ಅಂದ್ರೆ ಆಹ ಒಂದ್ಸ ಬೇಯ್ತಾ ಇರುತ್ತೆ ಒಂದೊಂದ್ಸಲ ಹೆಂಗ್ಂಗ್ ಮುಟ್ಟಿ ನೋಡ್ಬೇಕು ಒಂದ್ ಸ್ವಲ್ಪ ನೀರ್ ತಗೊಂಡು ಇದ್ದಲ್ಲೇ ಏನ್ ಸಲ ಅದು ಪಾತ್ರೆಯಲ್ಲೇ ಹ ನೀರಿಂಗೆ ಕೈ ಅದಕೊಬಿಟ್ಟು ಸಲ ಮಾಡಿ ನೋಡ್ಬೇಕಂದ ಮುಟ್ಬಿಟ್ಟು ಅವಗ್ ಮುಟ್ಟಿದ್ರೆ ಗೊತ್ತಾಗುತ್ತೆ ಕೈಗೆ ಅಂಟ್ಕೋಬಾರ್ದು ಅದು ಕೈಗೆ ಅಂಟ್ಕೊಂಡಿಲ್ಲ ಅಂದ್ರೆ ಸರಿ ಆಗಿದೆ ಅಂತೇಳ್ಬಿಟ್ಟು ಇಳಿಸಕೊಬೇಕು ಇಲಿಸಕೊಂಡು ಅವಾಗ ನಮ್ ಎಷ್ಟು ಮುದ್ದೆ ಆ ಗಾತ್ರ ಎಷ್ಟು ಬೇಕೋ ಅಷ್ಟೆಷ್ಟು ಚಿಕ್ ಚಿಕ್ ದಗಿ ಉಂಡೆತರ ಕಟ್ಕೊಬೇಕು ಅವಾಗ ತಿನ್ಬೋದು ಅದ್ ಕೈಗ ಏನಾದ್ರೂ ಅಂಟ ಕೊಂಡ್ರೆ ಅದ ಇನ್ನು ಬೆಂದಿಲ್ಲ ಅಂತ ಇನ್ನು ಒಂದ್ ಸ್ವಲ್ಪ ಹೊತ್ತು ಅದನ್ನು ಉರಿ ಹಾಕ್ಬೇಕು ಬೇಯಸ್ಬೇಕು ಮಾಡೋ ಒಂದಸಲ ನೀನು ಇಲ್ಲ ನಮ್ಮ್ ಮನೆ ಬಾ ನಾನು ಏನ್ ಕೊಡ್ತೀನಿ ಹಾ ಬರ್ತ ತ್ಯ
ಹ್ಮ್ ಬರ್ತೇನೆ
ಯಾವಾಗ ಬರ್ತೀಯಾ ಯವಾಗಾರು ಬಾ ರಜ ಇದಂದಾಗ
ಹಾ ಮ ನಿಮ ಶಾ ನಂಗೆ ಯಾವ್ದ್ ಫೋನ್ ಬರ್ತೈತಿ ಹೈ